ಏನ್ ಮಾಡ
ಏನ್ ಮಾಡೋಣ ಕುತ್ಕೊಂಡಿದೀನಿ ನೀನು
ನಾನು ಅಷ್ಟೆ ಸುಮ್ಮನೆ ಕೂತಿದ್ದೀನ್ ಕಣ್ರಿ
ಹೌದಾ ಊಟ ಏನ್ ಮಾಡಿದ್ರಿ?
ಊಟ ಸೊಪ್ಪ ಸಾರು ಮುದ್ದೆ ಅನ್ನ
ಹೌದಾ ಹ್ಮ ಮತ್ತೇನ ಸಮಾಚಾರ
ಏನ್ ಮಾಡ್ತಿದ್ರಿ ನೀವು ಹ್ಮ್ ಎಲ್ಲಾ ಚೆನ್ನಾಗಿದ್ದಾರೆ ಅವ್ರ ನೆನಪಾಗ್ತಿದ್ರ ಅದಕ್ ನಿದ್ದೆ ಬರ್ತಿಲ್ಲ
ಹೌದಾ ನಿಜ
ಹ್ಮ್ ನಿಜ ಅಂದ್ರೆ ನಾನು ಮನೆಗ ಹೊ ಅಂತ ಅನ್ನಿಸ್ತಿದೆ
ನಿಮ್ ಕುಟುಂಬದಲ್ಲಿ ಯಾರಾರ್ ಇದ್ದೀರಾ
ನಾನು ನಮ್ಮಮ್ಮ ನಮಪ್ಪ
ಅಜ್ಜ ಅಜ್ಜಿ
ಅಜ್ಜಿ ಇದ್ರು ಇಗಿಲ್ಲ ಸದ್ಯಕ್ಕೆ ಹೌದೌದು
ಅಜ್ಜ ಅಜ್ಜಿ ಇದ್ರುಂಟು ಮಕ್ಳು ಗೊತ್ತ ಉತ್ತಮ ಸಂಸ್ಕಾರ ಇರುತ್ತೆ
ಹ್ಮ್ ನಾ ನಮ್ ತುಂಬಾ ನಾನು ನಮ್ಮ ಅಜ್ಜಿನ ಮಿಸ್ ಮಾಡ್ಕೊತ ಇದ್ದನಿ ಹೇಳ್ಬೇಕು ಅಂತಂದ್ರೆ ಈಗ ಮನೆಗೆ ಹೋಗ್ಬೇಕು ಅಂತಾನೆ ಇದೆ
ಹ್ಮ್ ಉಟ್ಟ ಉತ್ತಮ ಕುಟುಂಬದ ಲಕ್ಷಣಗಳು ಪರಸ್ಪರ ಗೌರವ ಪ್ರೀತಿ
ಹ್ಮ್
ಒಗ್ಗಟ್ಟಿಂದ ಬದುಕುವ ಸಹಾಯ ಮಾಡ ಹಡದು
ಹೌದೌದು ಒಬ್ಬರಗೊಬ್ಬರು ಸಹಾಯಕವಾಗಿರ್ತಿವಿ ಕಷ್ಟ ಬಂದ್ರೆ ಸುಖ ಬಂದ್ರು ಏನ್ ಬಂದ್ರು ನಾವ್ ಅವ್ರ ಜೊತೆ ನೀ ನಿಂತ್ಕೊಂತೀವಿ ನಾವಿದೀವಿ ಅಂತ ಒಂತ ಧೈರ್ಯ ನಮ್ ತಂದೆ ತಾಯಿಗೂ ಇರುತ್ತೆ ಹ್ ನಮ್ಗೂ ಅಷ್ಟತೇನೆ ಏನೇ ಆದ್ರೂ ನಮ ತಂದೆ ತಾಯಿ ನಮಗ್ ಬರ್ತಾರೆ ಅಂತ ಧೈರ್ಯ ನಮಗೂ ಬರುತ್ತೆ
ನೋಡೋಣ ಬೇಜಾರಾಗ್ತದೆ ಹಾಸ್ಟೆಲ್ ಅಲ್ಲಿ ಇರ್ತೀವಲ್ಲಾ ಅವಾಗವಾಗ ನೆನ್ಪಾಗಬಿಡತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ
ಸಣ್ಣ ಕುಟುಂಬ ಅಂದ್ರೆ ತಂದೆ ತಾಯಿ ಮತ್ ಮಕ್ಕಳು ಸೇರೋ ಕುಟುಂಬ ಸಂಯುಕ್ತ ಕುಟುಂಬ ಅಂದ್ರೆ ಅ ಅಜ್ಜ ಅಜ್ಜಿ ಚಿಕ್ಕಪ್ಪ ಅತ್ತೆ ಮತ್ತು ಇತರ ಸಂಬಂಧಿಕರು ಸೇರಿ ಬಯಸುವ ಕುಟುಂಬ
ಹ್ಮ್ ಹೌದ ಹೌದು ನಿಮ್ದು ದೊಡ್ಡ ಬಾಳಗಾಣ ಅಂದ್ರೆ ದೊಡ್ಡ ಕುಟುಂಬನ ಎಲ್ಲ ಚಿಕ್ಕದ
ನಮ್ದು ಚಿಕ್ಕ ಕುಟುಂಬ ಅಪ್ಪ ಅಮ್ಮ ಅಣ್ಣ ನಾನು
ಹ್ಮ್ ಹ್ಮ್ ಹಾಗ ನಾನು ಒಬ್ಳ ಕಣ್ರಿ ನಾನು ಅಣ್ಣ ತುಂಬಾ ತಂಬಿಯರಿಲ್ಲ ಒಬ್ಳೆ ನಮ್ಮ ಅಮ್ಮ್ ಅಪ್ಪ
ಹೌದಾ
ಹ್ಮ ರಾಮ ಚಿದ್ರು ಈ ಸದ ಕಲ್ಲ ಸ ಮೂರ್ ಜನ ಅಷ್ಟೇನೆ
ಪಾತ್ರನುೂ ಇರುತ್ತ ನೋಡಿ ತಂದೆ ಪಾತ್ರ ಜವಾಬ್ದಾರಿ
ತಾಯಿ ಪ್ರೀತಿ ಚದಿಂದ ನೋಡ್ಕೊಳ್ಳ
ಮಕ್ಳು ಅಷ್ಟೇ ಹಿರಿಯ ಗೌವ್ಬೇಕು ಚೆನ್ನಾಗ್ ಓದಿ ಕುಟುಂಬದ ಹೆಮ್ಮೆ ತರಬೇಕು ಅಜ್ಜಿ ಮತ್ತು ಅಜ್ಜ ಅಂತೂ ಅವರ ಅನುಭವದ ಮಾತ್ ಲ್ಲಿ ಉತ್ತಮ ಮಾರ್ಗದರ್ಶನ ತ ಅತರ ಇಲ್ವಾ
ಹೌದೌದು ಅವ್ರ ಹೇಳೋ ಮಾತುಗಳೆಲ್ಲ ನಮ್
ಹೌ
ಅವರು ಕೂಡ ನಮ್ ಅವರು ಹೋಗಿರೋ ಅಂದ್ರೆ ಅವ್ರರು ಅನುಭವ ಮಾಡಿರೋದೆ ತಾನೆ ನಿಮ್ಗ ಹೇಳದು
ಹಾ ಹೌದು
ಹ್ಮ್ ಅವ್ರ ಅವೆಲ್ಲ ನಮ್ಮ ವಯಸ್ಸನ ದಾಟ್ಕೊಂಡು ಎಲ್ಲಾ ನೋಡ್ಕೊಂಡು ಇಲ್ಲಿ ತನಕ ಬಂದಿರ್ತಾರೆ ಅದಕ್ಕಾಗಿ ಅವ್ರಿಗೆಲ್ಲಾ ತಿಳ್ದಿರತ್ತೆ ನಾನ್ ಹೇಳೋದೇ ಬೇಕು ಲ ಅದಕ್ಕೆ ಅದ ನಾ ಗೇರ ಆಗ್ಲಿ ಆದರುತಪ್ಪು ಮಾಡಕ ಮುಂಚೆನು ಅಷ್ಟೇನೆ ಅವ್ರ ಹೆಚ್ಚರ ಹೇಳ್ತಾರೆ ಇದ್ ನೀ ಮಾಡ್ತಿದಿ ತಪ್ಪ ಮಾಡ್ತಿದಿ ಅದು ಬೇಡ ಮಾಡಬೇಡ ಇಲ್ಲಿಗ್ ಹೋಗ್ಬೇಡ ಅಂತ ಮುಂದೆನೆ ಎಚ್ಚರಿಕರಾಗಿ ಹೇಳ್ತಾರ ನಮಿಗೆ ಹಿಂಗಿರುವ ಹಂಗೆ ಇದೆಲ್ಲ ಮಾಡ ಹೋಗ್ಬಾರ್ದು ಅಂತ
ಇ ಕುಟುಂಬ ಲಕ್ಷಣ ದನ ಮನ ಹುಂಮತ್ತೆಪರಸ್ಪರ ಪ್ರೀತಿ ಜಗಳ ಒಬ್ಬ್ರ ದುಕ್ತಲ್ ಮತ್ತೋಬರುಬಾಗಿಿಯಗ ಎತ್ತಚ ಕುಟುಂಬ ಅಲ್ಲಿ ಏನಾಗ್ತಿದೆ ಅಣ್ಣ ತಮ್ಮ ಅಣ್ಣ ತಮ್ಮಂದಿರ ಸಂಬಂಧನೇ
ಅದೇ ತರನೆ ಆಗ್ತಿದೆ ಅಂದ್ರೆ ಒಬ್ಬರ ಮದ್ಯೆ ಒಬ್ರಿಗೆ ಅರ್ಥ ಮಾಡ್ಕೊಳ್ಳುವ ಅಂತ ಇದಿಲ್ಲ ಬಿಡು. ಬೇಡ ಆಗ ಎಷ್ಟು ಒಂದೇ ತಟ್ಟೆಯಲ್ಲಿ ಅಣ್ಣ ತಮ್ಮಂದಿರುವ ಅ ಅಂದ್ರೆ ಹೆಂಗ ಇರ್ತಿದ್ರು ಒಬ್ರು ಹೆಂಡ್ತಿ ಮಕ್ಳನಾದ್ರು ಬಿಟ್ಕೊಡವ್ರೆ ಹೊರತು ಅಣ್ಣ ತಮ್ಮಂದ್ರ ನ ಮಾತ್ರ ಬಿಟ್ಕೊಡ್ತಿರ್ಲಿಲ್ಲ ಹ್ಮ್ ಈಗಿನ್ ಕಾಲದಲ್ಲೂ ಕೂಡ ತುಂಬಾ ಚೆನ್ನಾಗಿ ನೋಡ್ಬೋದು ಆ ತರ ಅಂದ್ರೆ ಅವ್ರ ರಕ್ತ ಸಂಬಂಧ ಅವ್ರ ಜೊತೆಯಲ್ಲಿ ಹುಟ್ಟಿ ಬೆಳೆದಿರೊರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅವರನ್ನ ಹ
ನಂಗೆ ಯಾರ ಅಪ್ಪ ಅಂದ್ರೆ ಎಲ್ಲಾ ಅವ್ರ ಕಷ್ಟಗಳು ನಮ್ ಕಷ್ಟಗಳಲಿ ಅವ್ರು ಹಾಕೊಂಡು ಅವರು. ಜೀವನ ತ್ಯಾಗ ಮಾಡ್ ಅಮ್ಮ ಅಂದ್ರೆ ಅವ್ರ ಮನೆಯೆಲ್ಲಾ ಮನೆಯಲ್ಲಿ ಇದ್ದು ನಮ್ ಕಷ್ಟ ಇಷ್ಟ ಅವೆಲ್ಲ ನೋಡ್ಕೊತಾರೆ ಅಣ್ಣ ಅಂದ್ರೆ ಅವರು ಒಂದು.. ಒಂದತರ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಅಜ್ಜ ಅಜ್ಜಿ ಆದ್ರೆ.... ಅವರು ನಮ್ಗೆ ಬೇಜಾರಾದಾಗ.... ಅವರು ನಮ್ಗ್ ಚಿಕ್ಕ ಮಕ್ಳು ಯಾಕ್ ಬಿಡ್ತಾರೆ
ಹ್ಮ ಹೌ ಹೌದೌದು ವಯಸ್ಸು ಆಗ್ತಾ ಆಗ್ತಾ... ತಾವು ಚಿಕ್ಕ ಮಕ್ಳು ಹಾಗೆ ಮಾಡತಾರೆ
ಹೌಂದು
ಅಕ್ಕಾ ತಂಗಿ ನಾವು ಅಂದ್ರೆ ತುಂಬಾ ಅಮ್ಮ ಅಪ್ಪ ಜೊತೆಗಿಂತ.... ತನ್ ಜೊತೆ ಇರೊದೆ ತುಂಬಾ. ಕಂಡಿರ್ತೀವಿ ಆ ಚಿಕ್ಕ.... ಮಕ್ಕಳಿಂದ ಅಮ್ಮ ಅಪ್ಪನ್ ಬೇಕಾದ್ರ ಬಿಟ್ಟು.... ಇರ್ತಿವೆ ಹೊರತು ಆಚೆ..... ಅಜ್ಜಿ ತಾತನ ಬಿಟ್ಟಿರ್ತಿರ್ಲಿಲ್ಲ ಒಂಥರ ಕುಟುಂಬ ತರ ಇರ್ತಿತ್ತಲ್ಲ ತುಂಬಾ ಬೆಳ್ಕೊಂಡ್ ಬಂದಿರ್ತಿದ್ವಿ ಚಿಕ್ಕ ವಯಸ್ಸಿನಿಂದ ಈಗ ತಂದೆ ತಾಯಿ ಕೆಲ್ಸಕ್ ಹೋಗ್ಬಿಡ್ತಿದ್ರು ನಮ್ ಜೊತೆಗ ಇರ್ತಿದಿದ್ದೆ ಅವರು. ಅಜ್ಜಿ ಇಲ್ಲ ತಾತ
ನಂಗೆ ನಮ ಕುಟುಂಬದಿಂದ ಅವ್ರ ಜೊತೆ ಹಹ ಪ್ರವಾಸ ಹೋಗೋದ ಇಷ್ಟ ಊ ಅವರೊಟ್ಟಿಗೆ ಊಟ ಮಾಡೋದ ಇಷ್ಟ ಮತ್ತೆ ಪ್ರ ಪ್ರಾರ್ಥನೆ ಮಾಡೋದಿಷ್ಟು ಅಜ್ ಇಂತ ಆಟ ಆಡೋದ ಜಾಸ್ತಿ ಇಷ್ಟ ನಿಂಗೆ
ಹ ಹೌದೌದು ನಂಗಗೂ ಅಷ್ಟತೇನೆ ಅವ್ರ ಈಗ ಊಟ ಎಲ್ಲಾ ಮಾಡಿ ಹಳ್ಳಿ ಕಡೆ ಎಲ್ಲಾರೂ ಕೂತಿ ಮಾತಾಡ್ತಾ ಇರ್ತಾರೆ ನೋಡಿ ಅಂದ್ರೆ ಚರ್ಚೆ ಮಾಡ್ಕೊಂಡ್ ಕೂತಿರ್ತಾರೆ ಆ ಹೌದು ಆ ತರ ಹಂಗೆಲ್ಲ ಕೂತ್ ಮಾತಾಡೋದು ಆಹ ಎಲ್ಲಾರೂ ಒಟ್ಟಿಗೆ ಕೂಡಿ ಚಾಪೆ ಹಾಕೊಂಡು ಬರ ಕುೂತ್ಕೋಣದು ಇತ್ಯಾದಿ ಆಟಗಳೆಲ್ಲ ಬರುತ್ತಲ್ಲ ಈಗ ಚ ಕಬಾರ ಈ ತರ ಎಲ್ಲ ಕುಟುಂಬೋತ್ಸವ ಜೊತೆ ಆಡುವ ಇದೇ ಇರುತ್ತೆ ಅದನ್ನೆಲ್ಲಾ ಹಾಡ್ಕೊಂಡು ಚೆನ್ನಾಗಿರ್ ಹೌದು ಅಂದ್ರೆ ಅವ್ರ ಜೊತೆ ನಾವು ಸಮಯ ಕಳೀಿತಾ ಇದ್ದಾಗ ನಮಗ್ ಗೊತ್ತೇ ಆಗಲ್ಲ ನಾವೇನ್ ಎಷ್ಟೊ ಇ ಎಷ್ಟ ಆಗಿದೆ ಸಮಯ
ಮತ್ತೆ ಇದು ಕುಟುಂಬದ ಬಗ್ಗೆ ಹಾಗ ನುಡಿ ಮುತ್ತು ಕೇಳ್ತಾಳ ಮನೆಯ ಮನುಷ್ಯನ ಮೊದಲ ಪಾಠಶಾಲೆ ಒಗ್ಗಟ್ಟ ಒಗ್ಗಟ್ಟಿನಲ್ಲಿ ಬಲವಿದೆ
ಹಾ ಹೌದ
ಹ್ಮ್ ಕುಟುಂಬದಲ್ಲಿ ಪ್ರಯೋಜನಗಳಿರ್ಬೇಕಾದ್ರೆ ಭದ್ರತೆ ನಡುವುದು ಆತ್ಮವಿಶ್ವಾಸ ಸಂತೋಷ ಎಲ್ಲದಕ್ಕ ಮೊದಲು ಉತ್ತಮ ಸಂಸ್ಕಾರ ಇರ್ಬೇಕು
ಹ್ಮ್ ಹೌದೌದು ಎಲ್ಲ ನಾವವು್ ಕುಟುಂಬದಿಂದ ಇಂದಾನೇ ಕಲ್ತ್ಕೊಂಡ್ ಬಂದಿದ್ವಿ ಯಾಕ್ರೆ ಚಿಕ್ಕ ವಯಸ್ಸಿಂದ ನಾವು ಅವ್ರ ಜೊತೆ ಬೆಳ್ಕೊಂಡ್ ಬಂದಿರ್ತೇವಲ್ಲಾ ಅವ್ರ ತಪ್ಪೇನು ಸರಿ ಏ ಯಾವ್ ತರ ಇರ್ಬೇಕು ಹೆಂಗ ಇರ್ಬೇಕು ಹಿರಿಯರ್ ಯಾವ್ ತರ ಮರ್ಯಾದೆ ಕೊಡ್ಬೇಕು ಯಾರ್ ಜೊತೆ ಯಾವ್ ತರ ಇರ್ಬೇಕು ಎಲ್ಲ ಹೋಗ್ಬೇಕು ಕು ಇಲಿಗ್ ಹೋಗ್ಬಾರ್ದು ಏನ್ ಮಾಡ್ಬೇಕು ು ಅಂತ ಪ್ರತಿಯೊಂದು ನಮ್ ಕುಟುಂಬಸ್ಥವರೇ ಹೇಳ್ಕೊಡೋದು ತಾನೇ ಅಂದ್ರೆ ಅಷ್ಟಲ್ದನೇ ಹೇಳಿರ್ತಾರ ನಮಗೆ ಪೋಷಕರೇ ನಮಗೆ ದಾರಿ ದೀಪ ತೋರಿಸೋದು ಆಹ ಮತ್ತೆ ಅವ್ರ ಇಲ್ ಅವ್ರ ಇಲ್ಲ ಅಂತಾನೆ ನಾವ್ ಇಲ್ಲಿ ತನಕ ಬರ್ತಿರ್ಲಿಲ್ಲ ನಾವೆಲ್ಲ ಒಂದ್ ಸೇರಿ ಒಂದ್ ಕುಟುಂಬನುೂ ಆಗ್ತಿರ್ಲಿಲ್ಲ ತಾನೆ
ಹೌದೌದು ಪ್ರೀ ಕುಟುಂಬದ ಮೇಲೆ ಪ್ರೀತಿ ಸದಸ್ಯರು ಪರಸ್ಪರ ಪ್ರೀತಿಯಿಂದ ಕಳೆದುಕೊಳ್ಬೇಕು ಗೌರವ ಹಿರಿಯರನ ಗೌರವಿಸಬೇಕು ಸಹಕಾರ ಮನೆ ಕೆಲ್ಸ ಎಲ್ಲರೂ ಸಹ ಸಹಕರಿಸಬೇಕು ಹ ನಂಬಗೆ ಮೊದ್ಲೇಬೇಕು ಒಬ್ಬ್ರ ಮೇಲೆ ಮತ್ತ ಅವ್ರು ನಮಿಕೆ ಇರ್ಬೇಕು
ಹೌದೌದು ನಂಬಿಕೆ ಇಲ್ಲ ಅಂತಂದ್ರೆ ಅಲ್ಲಿ ಜೀವನ ಮಾಡೋದಿಕ್ಕೆ ಅೆ ಆಗಲ್ಲ ಬಿಡಿ
ತಂದೆ ಬಂದು ಕುಟುಂಬ ರಕ್ಷ ಮತ್ತು ಅಗ ಅಗತ್ಯಗಳನ್ನು ಪೂರೈಸ್ತಾರೆ ತಾಯಿ ಪಾಪಾ ಮನೆ ನಿರ್ವಹಣೆ ಮಾಡಿ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ ಮಕ್ಕಳು ಚನ್ನಗಿ ಓದಿ ಹಿರಿಯರು ಮಾದ ಕೇಳ್ಬೇಕು ಅಜ್ಜ ಅಜ್ಜಿ ಹಳೆ ಸಂಸ್ ಕೃತಿಯ ಅನುಭವಗಳು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತೆ ಕುಟುಂಬದ ಆಚರಿಸ ಹಬ್ಬಗಳಂದ್ರೆ ಜಾಸ್ತಿ ಇಷ್ಟು ನಮ್ಮಲ್ಲಿ ದೀಪಾವಳಿ ಯುಗಾದಿ ಗಣೇಶ ಚತುರ್ಥಿ ಸಂಕ್ರಾಂತಿ ನಿಮ್ಮ್ ಮನೇೆಯಲ್ಲಿ
ನಮ್ ಕಡೆನೂ ಅಷ್ಟು ಶಿವರಾತ್ರಿ ರಿ ನಾವು ಜಾಸ್ತಿ ಚೆನ್ನಾಗಿ ಬಂದು ಬಳ ಎಲ್ಲ ಬಂದ್ಬಿಡ್ತಾರೆ ಆಗ ನಾವು ಕು ಕುಟುಂಬ ಒಂದು ದೊಡ್ಡ ಕುಟುಂಬ ತರ ಇರುತ್ತದೆ ಶಿವರಾತ್ರಿ ಹಬ್ಬ ಮತ್ತು ಈ ಸಂಕ್ರಾಂತಿ ಹಬ್ಬ ಹೊಳ ಕಡೆ ಎಲ್ಲ ಹೋಗ್ಬಿಟ್ಟು ನಾವು ಅಡುಗೆ ಎಲ್ಲ ಮಾಡ್ಕೊಂಡಂತಂತ ವ ಆ ಸಮಯದಲ್ಲಿ ಮತ್ತೆ ದೀಪ ಕವಳಿನಲ್ ಅಷ್ಟನೆ ಮತ್ತೆ ದಸರಾ
ಹಾ ದಸರಾ
ಹ್ಮ್
ಮತ್ತೆ ಕುಟುಂಬದಲ್ಲಿ ಎಲ್ಲದಕ್ಕಿಂತ ಮೊದಲು ಶಿಸ್ತಿರಬೇಕು ಸಮಯಸ ಪಾಲನೆ ಮಾಡ್ಬೇಕು ಸ್ವಚ್ಛತೆ ಕಾಪಾಡ್ಬೇಕು ಹಿರಿಯರ ಮಾತ್ರ ಕೇಳ್ಬೇಕು ಹ ಜಗಳ ಮಾಡ್ಬಾರ್ದ
ಹೌದೌದು ಎದರು ಮಾತಾಡ್ಬಹದು ನಮ್ದು ತಂದೆ ತಾಯಿಗೆ ನಾವು
ನಾವು ನಮ್ಮ ಹಿರಿಯರ್ ನಾ ಗೌರವಿಸ್ಬೇಕು
ಹ್ಮ್ ಅವ್ರ ಗೌರವ ಕೊಟ್ರೇನೆ ಅಲ್ವಾ ನಮ್ಗೂ ನಮ್ ಮಕ್ಳೆಲ್ಲ ಗೌರವ ಕೊಡೋದು ಅಂದ್ರೆ ನಾವ ಏನ್ ಕೊಟ್ಟಿರ್ತವು ನಮ ತಂದೆ ತಾಯಿಗೆ ನಾವು ತಂದೆ ತಾಯಿ ಆದಾಗ ನಮ್ ಮಕ್ಳು ಅದನ್ನೇ ಕೊಡ್ತಾರೆ
ಹೌದು ಕುಟುಂಬದ ನಮ್ಮ್ ಜೀವನ ಅಮೂಲ್ಯ ಸಂಪತ್ತು ಅಂತ ಹೇಳ್ಬೋದಲ್ಲ ಪ್ರೀತಿ ಸಹಕಾರ ಮತ್ತು ಒಗ್ಗಟ್ಟು
ಹೌದೌದು ಆದ್ರೆ ಈಗಿನ ಕಾಲದಲ್ಲಿ ಯಾರ ಕುಟುಂಬದ ಹೇಳಿ ಅಜ್ಜಿ ತಾತನ ಅ ಅದನದು ಹಳ್ಳಿ ಕಡೆ ಬಿಟ್ಬಿಡೋದು ಇವರೆಲ್ಲ ಸಿ ಕಡೆ ಹೋಗುದು ಇದೇ ತಾನ ನಡೀತಿರ ಅದು ಏನಾದ್ರು ಕೇಳಿದ್ರೆ ನಾವ್ ಕೆಲ್ಸ ಮಾಡ್ಬೇಕು ಇಲ್ಲಿ ಏನ್ ಸಿಗುತ್ತೆ ನಾವು ದುಡ್ಡು ಬೇಡ್ವಾ ನಮಗೆ ಅಂತ ಹೇಳ್ಬಿಟ್ಟು ಈಗ ಎಷ್ಟೋ ಮನೆಗಳಲ್ಲಿ ಗುಂಪು ಕುಟುಂಬ ಇರುತ್ತೆ ಮ ಅಂದ್ರೆ ದೊಡ್ಡ ಕುಟುಂಬ ಇರುತ್ತೆ ಆದ್ರೆ ಏನಾಗತ್ತಂದ್ರೆ ಈಏ ಈ ತರ ಒಂದು ಕಾರಣಗಳಿಂದ ಕಾರಾದಾರಗಳಿಂದ ದೂರ ಆಗ್ಬಿಡ್ತಾರೆ ದುರಗ್ಬಿಟ್ಟು ಅಜ್ಜಿ ತಾತನ್ನ ಮುದ್ಕಿ ಇವ್ರನೆೆಲ್ಲಾ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಯಾವಾಗೂ ನೋಡ್ಕೊಂಡ್ ಬರೋದು ಅವ್ರಗ್ ಹುಷಾರಿಲ್ಲ ಅಂತಂದ್ರು ಅವ್ರರು ಬೀದಿಗೆ ಬಿದ್ದಿದ್ರು ಈಗಿನ ಕಾಲ ಮಕ್ಕ ಮಕ್ಕಳು ಎಲ್ಲಾ ಏನ್ ಮಾಡಿದಾರ ಅಂದ್ರೆ ಇಡ್ಸ್ಕೊಳಲ್ಲ ಅಷ್ಟೊಂದು ಅಲ್ವಾ ಈ ತರ ಆಗಿದೆ ಪರಿಸ್ಥಿತಿ ಇದು ಎಲ್ಲಾ ಸ್ವಲ್ಪ ಬ ಬದಲಾವಣೆ ಆಗ್ಬೇಕು ಆಗ ಒಬ್ಬರು ಯಾರಾದ್ರು ಮನೆಯಿಂದ ಏನಾದ್ರು ಹುಷಾರ್ ಇಲ್ದಿದ್ದಂಗೆ ಮಲ್ಗಿದಿದ್ದಾರೆ ಅಂತಂದ್ರೆ ಎಲ್ಲಾ ಕುಟುಂಬ ಅಕ್ಕಪಕ್ಕ ಇರೋರೆಲ್ಲ ಬರ್ತಾರೆ
ಹಾ ಹೌದು ನೀವು ಮತ್ತು ನಿಮ್ ಕುಟುಂಬದವರು ಸುಖಕರವಾಗಿರಿ ಒಳ್ಳೆ ಸಮಯ ಪಾಲನೆ ಮಾಡ್ರಿ ಸರಿನಾ
ಹಾ ಸರಿ ಕಣ್ರಿ